ಹಾ ಹೇಳಪ್ಪಾ. ಹಾ ಹೇಳಪ್ಪಾ ಹೇಳು.
ಹಾ ಸರಿ ಈಗ ನಾವು ಎಲ್ಲಿದೀರ ಊಟ ಮಾಡದ್ರ ಮಧ್ಯಾಹ್ನ.
ಮತ್ತೆ ನಾವ್ ಊಟ ಎಲ್ಲಾ ತಂದ್ ಕೋಡ್ತಿವ ವಸಿ.
ಹಾ ಸರ್ ತಂದ್ ಕೊಡ್ತವಿ ಯಾವ್ ಹೋಟ್ಲಿಂದ್ ಬರೋದ್ ಸರ್ ನಿಮ್ಗ ಊಟ.
ನ ಹಳ್ಳಿ ಹಳ್ಳಿ ಹೋಟ್ಲಿ ಅಂತ್ ತಂದ್ಕೊಡ್ಸಿ.
ಹಳ್ಳಿ ವೋಟು. ಯಾವ್ ಊಟ ಬೇಕು ಸರ್ ನಾನ್ ವೆಜ್ಜ ನಾನ್ ವೆಜ್ಜ ಸರ್. ಸಸ್ಯಹಾರಿನ ಮಾಂಸಾಹಾರಿನ. ಸಸ್ಯಾಹಾರಿ ಬೇಕಾ ಮಾಂಸಾಹಾರಿ ಬೇಕಾ ಸರ್ ನಿಮ್ಗೆ.
ಮಾಂಸಹಾರಿ ತನ್ ಕೊಡ್ತೀರಾ.
ಮಾಂಸಾಹಾರಿ ತನ್ ಕೊಡದ.
ಹ್ಮ
ಹ್ಮ ಸರಿ ಆಗದ್ರೆ.
ಹ್ಮ್
ಹೋಟ್ಲುಗೆ ಈತರ. ತಂದ್ ಕೊಡ್ತೀನಿ ಸರ್ ಯಾವಾಗ್ ತಂದ್ಕೊಡ್ಬೇಕು ಸರ್ ಇವಾಗ ಮಧ್ಯಾಹ್ನ. ಇವಾಗ್ ತಂದ್ಕೊಡೋದ.
ಹಾ ಹ.
ಎಲ್ಲಿದ್ದೀರಾ ಸರ್ ನಿಮ್ ಫಸ್ ಫ ಲೊಕೇಶನ್ ಯೋಳಿ ಸರ್.
ನಮ್ಗದೆ.
ದೆ ಅಂದ್ರೆ ಸರ್. ನಿಮ್ಮ್ ಇ ಊರು ಯಾವ್ದ್ ದು ಸರ್ ನಿಮ್ದು. ಚಿಲುಕ್ವಾಡಿ ಸರ್ ಎಷ್ಟು ಕಿಲೋ ಎಷ್ಟು ಮ ಕಿಲೋಮೀಟರ್ ಆಗುತ್ತೆ ಸರ್ ನಿಮ್ ಗದ್ದೆಗೆ.
ಯಾಡ್ ಕಿಲೋಮೀಟ್ರು.
ಎಡ್ ಕಿಲೋಮೀಟ್ರ್ ಆಗುತ್ತೆ ಸರ್ ಬಸ್ ಸ್ಟ್ಯಾಂಡ್ ಇಂದ ಅಲ್ವಾ ಸರ್.
ಹ್ಮ
ಲೊಕೇಶನ್ ಸೆಂಡ್ ಮಾಡ್ಬುಡಿ ಸರ್ ವಾಟ್ಸಪ್ ನಂಬರಲ್ಲಿ. ಸರಿನಾ ಸರ್.
ಹ್ಮ್
ಸರ್ ಇವಾಗ ನಾವು. ಹ್ ಹು. ಹಲೋ
ಸಾ
ನಾವು ಇವಾಗ ಟೂರ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ ಸರ್ ನಮ್ಮ್ ಫ್ರೆಂಡ್ಸ್ ಎಲ್ಲ ಸರ್ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಸ್ವಲ್ಪ ಹೇಳ್ತೀರ ಸರ್
ಹಾ
ಆ ಈ ಸಕಲೇಶ್ಪುರ
ಹ್ಮ
ಹಲೋ
ಹಾ ಸರ್ ಹೇಳಿ
ಹ ಸರ್ ಹೋಗ್ಬೇಕು ಅಂಡ್ಕಡೆವಿ ಇವಾಗ ಮೂರು ದಿನ್ ಹ ಹಾ ಟ್ರಿಪ್ ಮಾಡ್ಬೇಕು ಅನ್ಕೊಂಡಿದೀವಿ ನಾವು ಎಲ್ಲ ಹುಡುಗರೆ ಎಲ್ಲ ಸ್ನೇಹಿ ತ್ರು ಸರಿ ಇವಾಗ ಹೋಬೆಕ್ ಸರ್ ಯಾವ್ಯಾವ ಪ್ಲೇಸ್ಗೆ ಹೋಗೋದು ಸರ್ ಚೆನ್ನಾಗಿರ್ಬೇಕು ಯೂ ಯೂ ಸಿಗ್ಬೇಕು ಸರ್ ಹೋದ್ಮೇಲೆ ಹಾ ಸರ್ ಆತರ ಯಾವ್ದಾರ ಒಂದು ಇದ್ರೆ ಗ ನಿಮ್ಗೆ ಗೊತ್ತಿಲ್ವಾ ಸರ್ ನಿಮ್ ಗೊತ್ತಿಲ್ತೇದೆ ಯಾವ್ದ ಸರ್
ಕರ್ನಾಟಕ್ದಲ್ಲಿ ನಮ್ ಪ್ರೇಕ್ಷಣೆ ಸ್ಥಳಗಲ್ ಹೇಳಿ ಹ್ಮ
ನಮ್ಗು ಹೇ ಹೇಳ್ಕೊಡಿ ಸರ್ ನೀವು
ಹ್ಮ್
ಅದಕ್ಕೆ ಸರ್ ನಿಮ್ ಕೇಳ್ತಿರೋದ ನಾನು
ಹ್ಮ್ ನಂಜನಗೂಡು ಮಹೇಶ್ವರನ್ ಬೆಟ್ಟ ಜೋಗ್ ಪಾಲ್ಸ್ ಹಾ
ಅದೇನಾಯ್ತು ಸರ್ ಮಾದೇಶ್ವರನ್ ಬೆಟ್ಟೆ ಎಲ್ಲಿ ಸರ್ ನ ನಂಜನ್ಗೂಡ್ಲಿ ಹೇಳಿ ಸರ್ ಫೇಮಸು
ಹ್ಮ ಶಿವಾನೇಶ್ವರ್ ಫೇಮಸ್
ಹಾ ಸರ್ ಶಿವನ ಸರ್ ಅಲ್ಲಿ- ಅಲ್ಲಿ ಒಳ ಎಲ್ಲ ಐತೆ ಸರ್ ಅಲ್ಲಿ
ಹ್ಮ್ -ಹ್ಮ್
ಹಾ ಸರಿ ಆಗಾದ
ಹ್ಮ್
ಇನ್ನೇನ್ ಸರ್ ಅಲ್ಲಿ ಆಗದ್ರೆ ದಾಸೋಹ ಎಲ್ಲಾ ನಡೆಯುತ್ತೆ ಸರ್ ಚೆನ್ನಾಗಿ ಅಲ್ಲಿ ಹಾ ಸರ್ ಕೇಳಿಸತಿಲ್ಲ ಸರ್ ನಿಮ್ಮ ವ ನಡೆಯುತ್ ಆಗದ್ರೆ ಹುನ್ ಸರ್ ಅದಕ್ಕೆ ಎಷ್ಟು ಶತಮಾನಗಳೈತೆ ಸರ್ ಅದ್ ಕಟ್ಟಿ
ಗೊತ್ತಿಲ್ಲ ಸರ್ ಅವೆಲ್ಲ
ಅವೆಲ್ಲ ಗೊತ್ತಿಲ್ವ ಸರ್ ಇವಾಗ ಇವಾಗ ಚೆನ್ನಾಗಿರೋದು ಪ್ಲೇಸ್ ಅಂದ್ರೆ ಯಾವ್ದ ಸರ್ ಇವಾಗ ರೀಸೆಂಟ್ ಆಗಿ
ಎಲ್ಲಿ ಸರ್
ಸರ್ ಇಲ್ಲೇ ನಮ್ ಕರ್ನಾಟಕದಲ್ಲಿ ಸರ್
ಮಾ ಚಿಕ್ಕ ಮಂಗಳೂರು ಹೊರಟೋಗ್ರಿ ಸರ್
ಚಿಕ್ಕಮಂಗ್ಳೂರು ಸರ್
ಹ್ಮ
ಸರ್ ಕುದುರೆ ಮುಖ ಎಲ್ಲ ಚೆನ್ನಾಗಿರುತ್ತೆ ಸರ್ ಇವಾಗ ಈ ಬಿ ಇವಾಗ ಮಳೆ ಟೈಮೆಲ್ಲಿ ಹೋಗ್ಬೇಕಾ ಬೇಸ್ಕ ಟೈಮ ಅಲ್ಲ ಹೋಗ್ಬೇಕ್
ಮಳೆ ಟೈಮ್ ಸರ್ ಹಂಗೇ ಮಳೆಗಾಲ ಶುರು ಆಯ್ತು
ಇವಾಗ ಹೋದ್ರೆ ಚೆನ್ನಾಗಿರುತ್ತಲ್ವಾ ಸರ್ ಅಲ್ಲಿ ಹಾ ಸರ್ ಅದಕ್ಕೆ ಕೇಳ್ದೆ ಸರ್ ನಿಮ್ನ ಸ್ವಲ್ಪ ಒಪಿನಿಯನ್ ಹೇಳಿದ್ರೆ ನೀವು ನಾವ್ ಫ್ರೆಂಡ್ಸ್ ಗಳಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಸರ್ ಹ ಹಾ ಸರ್ ಸರ್ ಟಿ ಟಿ ಮಾಡೋದ ಬಸ್ ಮಾಡದು ಸರ್ ನಮ್ಮ
ಎಷ್ಟ್ ಜನ ಬರ್ತರಿ ಅದ್ರ ಮೇಲೆ ಡಿಪೆಂಡ್ ಕಣ್ರಿ
ಹಾ ಸರ್ ನಾವು ಒಂದ ಹತ್ತು ಹತ್ತು ಜನ ಸಿಕ್ತಾರ ಸರ್ ಅಷ್ಟೆ
ಹ್ಮ್
ಹ್ಮ್ ಸರ್ ಅದಕ್ಕ್ ಲಗೇಜ್ ಗಿಗೇಜ್ ಇರುತ್ತಲ್ಲ ಸರ್ ಅದಕ್ ಕೋಸ್ಕರ
ಚಿಕ್ಕ ಟಿ ಟಿ ಮಾಡ್ಬಿಡಿ
ಹಾ ಚಿಕ್ಕದ ಸರ್ ಥ್ಯಾಂಕ್ ಯು ಸರ್ ಅಗರೆ ಸರ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ್ದು ಸರ್ ದುಡ್ ಗಳಿಸ ಅದು ದೇವಸ್ಥಾನ
ಕರ್ನಾಟಕ
ಹಾ ಸರ್ ಹಾ ಸರ್ ಆದಾಯ ಗಳಿಸೋದ ಯಾವ್ದು ಸರ್ ಧರ್ಮಸ್ಥಳನ ಸರ್ ಅಲ್ಲ ಹೆಂಗ ಸರ್ ಅದು ಅಲ್ಲಿ ಹೆಂಗೋಬೇಕ ಸರ್ ದೇವಸ್ಥಾನಕ್ಕೆ ಅಲ್ಲಿ
ನಾನ್ ಹೋಗಿಲ್ಲ ಸರ್ ಒಂದ್ ಸಲ ಒಂದ್ ಸತಿನು ಹೋಗಿಲ್ಲ ಸರ್
ಹಾ ಸರ್
ಹ್ಮ್
ಹ ನೀವು ಕೇಳ್ಪಟ್ಟಿಲ್ವಾ ಸರ್ ಅವೆಲ್ಲ
ಹಾ ಹ
ಹ ಸರ್ ಅದಕ್ಕೆ ಅಲ್ಲಿ ಸ್ನಾನ ಮಾಡ್ಕೊಂಡು ಪಂಚ ಉಟ್ಕ ಹೋಗ್ಬೇಕು ಅಂತ ಹೇಳ್ತಿರು ಸರ್ ಹ ಸರ್ ಅದಕ್ಕೆ ವಿಶೇಷ ತೆ ಏನೋ ಅಲ್ಲಿ ಆ ಧರ್ಮಸ್ಥಳದಲ್ಲಿ ಯಾವ್ ತರ ಇದ್ ಮಾಡ್ತಾರೆ ಸರ್ ಅಂತ ಅದಕ್ಕ ಓಕೆ ಸರ್
ನಮ್ ಗೊತ್ತಿಲ್ಲ ಕಂಡ್ರಿ ಅದೆನೋ ಹೋಗ್ರಿ
ಏನ್ ಗೊತ್ತಿಲ್ವ ಸರ್ ಅದ್ರ ಬಗ್ಗೆ ಹಾ ಸರಿ ಹಾಗಾದ್ರೆ
ಹ್ಮ
ಸರ್ ಇನ್ನೇನ್ ಸಮಾಚಾರ ಸರ್ ಹಾಗಾದ್ರೆ
ಹೇಳಿ
ಇನ್ನೇನು ಹೇಳ್ಬೇಕ ಸರ್ ನೀವು ಇನ್ನು ನಮ್ಮ ಮೈಸೂರಲ್ಲಿ ಇವಾಗ ಪ್ಲೇಸ್ ಯಾವ್ದು ಇಲ್ವಾ ಸರ್ ಇವಾಗ
ಹ ಸರ್ ಚಾಮುಂಡಿ ಬೆಟ್ಟೆ ಏನ್ ಸರ್ ಹಾಗಾದ್ರೆ
ಹೇಳಿ
ಚಾಮು ಚಾಮುಂಡಿ ಬೆಟ್ಟದ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡಿ ಸರ್
ನಮ್ಗ ನ್ ಗೊತ್ತಿ ನೀ ಹೇಳಿ
ದಸರಾ ಬಗ್ಗೆ ಏನಾರು ಗೊತ್ತಾ ಸರ್ ನಿಮ್ಗೆ
ದಸರ ಏನ್ ಮಾಮೂಲಿ ಸರ್ ನಮ್ಗೆ ಗೊತ್ತಿರೋ ಪ್ರಕಾರ
ಹಾ ಯಾವಾಗಿಂದ ನಡತ ಇದೆ ಸರ್ ಇದು ಸುಮಾರು ದಸರಾ
ಅದು ಇಸ್ವಿ ಎಲ್ಲ ಗೊತ್ತಿಲ್ಲ ಸರ್ ನಮ್ಗೆ
ಏನ್ ಸುಮಾರು ಒಂದ್ ಹೇಳಿ ಸರ್ ಒಂದ್ ಅಂದಾಜಲ್ಲಿ ನೀವೇನು ಇಸ್ವಿನ ಹೇಳ್ಬೇಕು ಅಂತ ಏನಿಲ್ಲ ತಿಳ್ಕೊಳಕ ಮಾಹಿತಿ ಕಲೆ ಯಾಕ ಸರ್ ನಾವ ಅಷ್ಟೇ
ಹಾ
ಹ ಹೌದು ಸರ್ ಯಾವಾಗಿಂದ ದಸರಾ ನಡೆಸ್ತವ್ರ ಸರ್ ಮಿನಿಮಮ್ ಹೇಳಿ ಸರ್ ಒಂದು ಹ ಹೇಳಿ ಸರ್ ಏನಿಲ್ಲ ಕಣ್ಣ
ನಾಳ್ವಡಿ ಕೃಷ್ಣರಾಜ ಹೊಡೆಯುರ್ ಹೊಡೆಯವರ್ ಕಂದ ಹ್ಮ
ಚಾರ್ಜ್ ಇಲ್ಲ ಸರ್
ರಾಜ ಒಡೆಯರು
ರಾಜ ಒಡೆಯವರು ಸರ್ ಅಲ್ಲಿ ಚಾಮುಂಡೇಶ್ವರಿ ಫಸ್ಟು ಚಾಮುಂಡೇಶ್ವರಿ ಮೆರವಣಿಗೆ ಮಾಡ್ತೀರಾ ಸರ್ ಇಲ್ಲಾಂದ್ರೆ ಯಾರು ಮೆರವಣಿಗೆ ಮಾಡಿಸ್ತಿರಾ ಸರ್ ಅಲ್ಲಿ ಫಸ್ಟ್ಟ್ ಅಂಬಾರಿ ಒಳಗಡೆ ಫಸ್ಟ್ ಫಸ್ಟ್ ಯಾರ್ ಮಾಡಿಸುತ್ತೀರಾ ಸರ್ ಅದು ಫಸ್ಟ್ ನೀವು ಮಾಡಿಸ್ರಲ್ಲ
ನಾಲ್ಕ್ ಕ್ಕೆ
ಅಂಬಾರಿನ ಸರ್ ಅದು ಮೆರವಣಿಗೆ ರಾಜ್ರೇ ಮಾಡ್ತಿದ್ರಾ ಹ ಸರ್
ಗೆ ಗೊತ್ತಿಲ್ಲ ಅಲ್ಲ ರಾಜನೇ ಮಾಡಿದ್ರೆ
ಹಾ ಸರಿ ಹಾಗಾದ್ರೆ ಯಾವಾಗ ಸರ್ ಅದು ಹಬ್ಬ ದಸರಾ ಅಂತ ಯಾವಾಗ ಸರ್ ನಡಿಯೋದ ಅದು ಯಾವ
ಅಕ್ಟೋಬರ್ ಟೈಮ್ ಅಕ್ಟೋಬರ್
ಅಕ್ಟೋಬರ್ ಅಲ್ಲ ಸರ್ ಹಾಗಾದ್ರೆ ಮೈಸೂರ್ ಎಲ್ಲ ತುಂಬಾ ಲೇಡಿಂಗ್ಗ್ಸ್ ಎಲ್ಲ ಬಿಡಲ್ ಬಿಡ್ತಾರಐತಾನೆ ಸರ್ ಅಲ್ಲಿ ಚೆನ್ನಾಗಿರುತ್ತೆ
ಹಾ ಸರ್ ಕೊಡ್ತಾರೆ ಬಿಡ್ತಾರೆ ಬಿಡ್ತಾರೆ ಸಾರ್
ಎಷ್ಟು ಗಂಟೆಯಿಂದ ಸರ್ ಎಷ್ಟು ಗಂಟೆಗಂಟ ಲೈಟಿಂಗ್ ಹಕ್ತಾರೆ ಸರ್ ಅಲ್ಲಿ ಲೈಟ್ ಟಿಂಗ್ನ್ ಆನ್ ಮಾಡ್ತಾರೆ ಸರ್ ಹಾ ಸರ್ ದಸರಾ
ಆರು ಗಂಟೆಯಿಂದ
ಆರು ಗಂಟೆ ಗೆ ಯಿಂದ ಆರು ಗಂಟೆಯಿಂದ ಎಷ್ಟು ಗಂಟೆ ಗಂಟ ಸರ್ ನೈಟ್
ಆಯಿತು ಹ್ಮ ಮಾಮಂದ ಹ
ಏನ್ ಸರ್ ಡಿಸ್ಟರ್ಬ್ ಆಯ್ತದೆ ಸ ಸ್ವಲ್ಪ ಕಿವಿಗೆ ಇಟ್ಕೊಳ್ಳಿ ಸರ್ ಫೋನ್
ನಮಗೇನು ಅನ್ನಿಸುತ್ತಿಲ್ಲಾಲ್ಪ ಸರ್ ಕರಾಟೆ ಕೇಳಿಸುತ್ತೆ
ಸರ್ ಇಲ್ಲಿ ಸ್ವಲ್ಪ ಸ್ವಲ್ಪ ಸೌಂಡ್ ಬರ್ತಾ ಇದೆ ಗಾಳಿ ಬರ್ತಾ ಸೌಂಡ್ ನೀವ್ ಹೊರಗಡೆ ತಿರ್ಗಾಡ್ತಿದ್ರಲ್ಲ ಅದು ಸೌಂಡ್ ಬರ್ತದೆ ಸರ್ ಸರ್ ಆನೆಗಳು ಎಷ್ಟು ದಿನ ಅಂತಾನೇ ಬರರ್ಬೇಕು ಸರ್ ಅಂಬಾರಿ ಹೋರೋಕೆ ಪ್ರಾಕ್ಟೀಸ್ ಮಾಡಕೋಸ್ಕರ
ಬೆಂಗಳೂರು
ಹ ಸರ್ ಒಂದು ತಿಂಗಳ ಹಿಂದೆ ಬರ್ತಾವ ಸರ್ ಹಾಗಾದ್ರೆ ಅರಮನೆಗೆ ಹ ಸರ್ ಅದಕ್ಕೆ ಕೇಳಿದೆ ಪ್ರ್ಯಾಕ್ಟೀಸ್ ಎಲ್ಲ ಮಾಡಿಸ್ತಾರಲ್ವಾ ಸರ್ ಅಲ್ಲಿ ಸರ್ ಯಾವಾಗದು ಟಿಕೆಟ್ ಅನೌನ್ಸ್ ಆಗೋದು ಯಾವಾಗ ಸರ್ ಅದು ಒಂದು ತಿಂಗಳ್ ಅಂತಾನೇ ಅ ಅನೌನ್ಸ್ ಆಗುತ್ತೆ ಸರ್ ಅದು ಸರ್ ಹ್ಮ
ಹ ಸರ್ ಹ ಸರ್
ಹಾ ಸರ್ ಅದಕ್ಕೆ ಕೇಳಿದೆ ಒಂದು ತಿಂಗ್ ಅನ್ಕಂದ್ರೆ ಜಾಸ್ತಿ ಆಗುತ್ತಾ ಅಮೌಂಟು ಹೆಂಗ್ ಸರ್ ಅದು ಸೀಟ್ ಸಿಗುತ್ತಲ್ಲ ದಸರಾ ನೋಡ್ಬೇಕಲ ನಾವು ಒಂದಿನ ಆ ಟೈಮಗೆ ಬಂದು ಹಲೋ ಸರ್
ನೋಡಿ ಸರ್ ನೋಡಿ ನೋಡಿ
ಹ ಈ ಆಸಾಡ ಯಾವಾಗ ಸರ್ ಬರದು ಟೈಮು ಆಸಡ ಟೈಮು
ಮೋಸ್ಟ್ಲಿ ಜುಲೈಗೆ ಅನ್ಸುತ್ತೆ
ಜುಲೈಗ ಸರ್ ಅದು ಏನ್ ವಿಶೇಷ ಸರ್ ಅದು ಆಸಡ ಅಂದ್ರೆ ನು ಸರ್ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಏನ್ ಸರ್
ಸರಿ ಅಲ್ಲ ಏನೋ ಒಂದು ಏನೋ ಒಂದ್ ತಿಂಗಗಳು ಆಸಾಡ ಮಾಸ ಅಂಬಗ್ ಮಾಡ್ತಾರಲ್ಲ
ಹ ಸರ್ ಅವಾಗ
ಸಮಾರ ಶುಕವಾರ ಆಫುದು
ಹ ಸರ್ ಅವವಾಗಲೇ ಸೋಮವಾರ ಶುಕ್ರವಾರನ ಫುಲ್ಲು ಜನ ಅಲ್ವಾ ಸರ್ ಅಲ್ಲಿ
ಹಾ ಸರ್
ಹಾ ಸರ್ ಅದಕ್ಕೆ ಕೇಳಿದೆ ಹ ಆಸಡ ಅಂತ ಅದು ಫುಲ್ಲ ಜೋರಾಗಿ ಮಾಡ್ತಾರೆ ಸರ್ಗಾದ್ರೆ
ಹಾ ಸರಾ
ಅ ನಾ ಎಲ್ಲಾನು ಮಾಡ್ತಾರೆಲ್ವಾ ಸರಲ್ಲಿ
ಹ್ಮ್
ಹ್ಮ್ ನೀವ ಹೋಗಿದ್ರ ಸರ್
ನಾವು ಹೋಗಿಲ್ ಸರ್
ನೀವ ಹೋಗಿಲ್ವಾ ಸರ್
ಹ್ಮ್ ಹ್ಮ
ಒಂದ್ಸತಿಿನ ಹೋಗಿಲ್ವಾ ಸರ್ ನೀವು
ದಾಸರಕ್ ವಲ್ಲ ಸರ್ ಲೈಟಿಂಗ್ ವ
ಚಾಮುಂಡಿ -ಚಾಮುಂಡಿ ಬೆಟ್ಟೆಗೆ ಹೋಗಿಲ್ವಾ ಸರ್ ನೀವು
ಹೋಗಿದಿನ್
ಸರ್ ಅಲ್ಲಿ ಅಂತಗಳು ಹತ್ತಾರಲ್ಲ ಸರ್ ಎಷ್ಟು ಅಂತ ಇದೀವಿ ಸರ್ ಅಲ್ಲಿ
ಹ ಅದನ್ನಲ್ಲ ಯೇಗ ಕಡಕ ಆತೇನ್ರೀ
ಹಾ ಸರ್
ಸರ್ ನಿಮ್ಮ ಸಮಯ ನಿಮ್ ಸಮಯ ಮೀರ್ ಸರ್ ಕಡ್ ಮಾಡಿ ನಾ್ ಮಾಡ್ತೀವಿ
ಸರ್ ಕಟ್ ಮಾಡಬೇಡಿ ನೀವು ನಾಮ ಕಟ್ ಮಾಡ್ತೀವಿ ಇ ರೀ ಒಂದ್ ನಿಮಿಷ ಇ ರರಿ
ಹ್ಮ ನಿಮ್ ಸಮಯ ಮೀರಿದೆ ಸರ್ ಇವಾಗ